ಹಲೋ
ಏನ್ ಹೇಳಿದದ್ರೀ ಸೌಕರ
ಜಏರ್ಲ್ಲಿ ನೋಡೋಣ ಊಟ ಮಾಡ್ಬೇಕಕ್ ಈಗ ಊ ಮಾಡಿ ಓದಕ್ ಹಬಕ್ ನಮ್ದ
ಈ ನಿಮ್ ಮೂರ್್ದ ಯಾರ್ದ ಇ ಶಾಲೆ ಅದಂತಲ್ಲ ದಿಗ್ವಿಜಯ ಸ್ಕೂಲ್
ಹಾ ಹೌದ ಹೌದಣ ಅದಣ ನಮ್ಮ್ಊದ ಹಯಾಣ ಅಂತಣ
ಹೌದೌದು ಅದೇ ನಮ್ಮ್ಡುಗರೇಏನು ಅಡ್ಮಿಷನ್ ಮಾಡ್ಸ್ಬೇಕ ಅಂತಲ್ಲಿ ಅದ್ಕ್ಕೆ ಕೇಳಕ್ ಹಚ್ಚಿದೆ ಹೆಂಗಾದ ಸ್ಕೂಲ್ ಅಂತ
ಏ್ ಅಣ್ಣ ಭಾರಿ ಚೆನ್ನ್ ಬಾರಿ ಚ ಸ್ಕೂಲ್ ಅಣ್ಣ ಇನ್ನು ತಪ್ಪಾಗಿ ಮಾತಾಡುವಂತ ಮಾತ ಅಲ್ಲ
ಅದೇ ಏನಮ್ಮ ಮಿ ಪಿಂಗ್ ಆಗ ಅಂತಲ್ಲ ನೋಡಕ ಚೆನ್ನ
ಹೌದಣ್ಣ ಮನೆ ಉದ್ಘಾಟ ಆಯ್ತು ಬಂದಿದ್ರು ಬಾಳ ಜನ ಒಳ್ಳೆ ಒಳ್ಳೆ ಪ್ರಸಿದ್ಧಿ ಜನಗಳು ಬಂದಿರಲ್ಲಾ
ಹೌದೌದು ಅದೇ ನಮ್ಮ್ ಊರಲ್ಲಿ ಅದು ಇದು ಪಾಂಪ್ಲೆಸ್ ಕೊಡಕ್ ಬಂದರ ಅವರುನು
ಹ್ಮ ಹ್ಮ್ ಹ್ಮ
ಅದೇ ಚೆನ್ನಾಗಿದೆ ವಸತಿನೇ ಆದ ಎಲ್ಲಾ ಆದ ಅಂತ ಬ ಹೇಳಿದ್ರ
ಅಯ ಬ ಭಾರಿ ಸ್ಕೂಲ್ ಇದೆ ಚೆನ್ನಾಗಿ ಅದ್ರಾಗ ಅ್ರೆ ಇಲ್ಲಿ ಫೀಸ್ ಕೂಡ ಅಮೌಂಟ್ ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಳುತ್ತಾರೆ
ಹೇಳಿದ್ರ ಅವರ್ನು ಅದೇ ನಿಮ್ ಊರದಂತ ಗೊತ್ತೈತಿ ಅದಕ್ಕ ಕೆ ಫೋನ್ ಮಾಡಿದೆಯಾ
ಏ್ದಣ್ಣ ನಮ್ಮಣ್ಣ ಹೌದಣ್ಣ ನಮ್ಮಾರ್ರ ಬಾಳ ಚೆನ್ನಾಗಿದಣ್ಣ ಬಾರಿ ಹಚ್ಚಿದ ಒಳ್ಳೆ ಒಂದು ಎಷ್ಟು ನಿ ಹಾ ಅಣ್ಣ ಒಂಟು ಟೆಂತ್ ಅದಾನ ಒಂಟು ಇಡ್ತೇನೆ ಟೆತ್ ಅದ ನಾನನ್ ಅಷ್ಟೊ್ ಮಾಹಿತಿ ಇಲ್ಲ ಅಣ್ಣ
ಹೌದಾ ಎಲ್ ಕೆ ಜಿ ಯು ಕೆಜಿ ಇದೆನಾ
ಹಾ ಇದುಣ ಇದುಣ ಅಚ್ಚರಾನ ಯಾವಾರ ಹುಡುಗ ಸಣ್ಣ ಪುಟ್ಟ ಹುಡುಗರು ಇದ್ರೆ ಅಚ್ಚಿ ಚೆನ್ನಾಗಾಗಿದೆ ಸ್ಕೂಲ್
ಏಟ್ತ್ ಕ್ಲಾಸ್ ಮುಗಿದು ನೈನ್ತ್ ಕ್ಲಾಸ್ ಇದಾನೆ
ಹಾ ಹಾ ಹೌದಣ
ಅದೇ ಸ್ವಲ್ಪ ಅವರ ಅವ ತ ತಿರುಗಾಡ್ತೇಲೆ ಊರಲ್ಲಿ ಅದಕ್ಕೆ ಅಲ್ಲಿ ಅ್ ಚುಖತ್ ಮಾಡಿದೀವಿ
ಏ್ ಅತ್ತ ನೀ ಅಡ್ಮಿಷನ್ ಮಾಡ್ರಿ ಒಳ್ಳೆ ಹಿಂದಿನ ಮಕ್ಕಳು ಮುಂದಿನ ಪ್ರಜೆಗಳಣ ಈಗ ಚನ್ನಾಗ ವ್ಯಾ್ಯಾಸ ಕೊಡ್ಸಬೇಕು
ಈ ನಾಲೆಜ್ ಬೆಳ್ಲಿಕ್ ಅಂದ್ರೆ ಮತ್ತತ್ ಮುಂದೆಏನಾದ್ರರು ಮಾಡ್ಬೋದು
ಹೌದಣ್ಣ ಯಾಕಂದ್ರೆ ವಿದೆತ್ತದ್ರ ಮಷ ಎಲ್ಲಿಾದ್ರೂ ಬದುಕ್ತಾನ ಅಣ್ಣ
ಹಾ ಆತರ ಯಾಕಂದ್ರೆ ನಮ್ಮೂಊರ ಏನು ಸಣ್ಣ ಸಣ್ಣ ಹುಡುಗ್ರು ಸಿಗ್ರೇಟ್ ಸೇದದು ದದುಮೋ ಪಾನ ಮಧ್ಯ ಪಾನ ರ ಮ
ಏನಾಗಿೂಡ ಸಮಾಜದಾಗ ಸಣ್ಣ ಪಟ್ಟ ಹುಡುಗರು ಬಾಳ ಮದ್ಯಪಾನ ಅದಕ್ ಬಾಳ ಆಡ ಅಕ್ಷಗಂಬಟ್ಟವರಣ ಬಾಳ ಆಳವಾರೆ
ಇದದು ವರ್ಷನ ಹುಡುಗರು ಐವತ್ ಅರವತ್ತ ಇದು ಆ ತರ ಆಗ್ಬಿಟ್ಟದ
ಹ ಹೌದಣ್ಣ ಮದೇವ್ ಮಾಡ್ತೀರ ಅತಿಯಾದ ಸೇದುವುದು ಅತಿಯಾಗಿ ಪಡಿಯುವುದು ಹಿಂಗಾಗಿ ಒಂದು
ಮ ಮುದುಗರು ಚೆನ್ನಾಗಿದಾರ ಈ ಹುಡುಗರು ಚೆನ್ನಾಗಿಲ್ಲ ಆತರ ಇದ
ಹ ಮಾನವನ ಜೀವಿತಾವಧಿ ಕೂಡ ಅರವತ್ತ ಎಪ್ಪತ್ತು ವಯಷ ಬಂದಿದ್ದ ಏನ್ ಮಾಡ್ತ
ಹಾ ಹ ಯಾಕ ಈಗಿನ ಹುಡುಗರ ಅಂಗಿ ಅಂದೋ ಹಣೆ ಬರ
ಹೌದಣ ಆರೋಗ್ಯ ನೋಡ್ಕೊಲ್ಲಣ್ಣ ಬರೇ ಒಂದು ಯಾವ್ದೋ ಹಡ ರಾಗಿ ಚಟಕಸ್ಕ ಏನೇನೋ ಮಾಡ್ತಾರಣ ಹುಡುಗರು ಅರ್ಥ ಮಾಡ್ಕೋಣ್ಣ ಯುವಕರು
ಅದಕ್ಕೆ ನಮ್ಮೂಊರ ಬಾಳ್ ಹುಡುಗರು ಕೆಟ್ಟಟ್ಬಿಟ್ಟ್ ಅದ್ಕ್ಕೆ ಅಲ್ಲಿ ಹ ಚುಕತ್ ಮಾಡಿವವಿ
ಅಂತ ಗುಂಪಿನಾಗಬ ಬಿಟ್ರಣ ಚಲೋ ನೋಡುನು ಚಟ್ಟೋ ತ
ಏನ್ ಮಾಡರಿ ಬಾಳ ಯಾಕಂದ್ರ ಈಗ ನಮ್ಮ್ ಹಬ್ಬಾ ನಡದ್ರಿ ಮೊರಮ್ಮ
ಹಾ ಹೌದು ಹೌದು
ಈಗಂತರ ನಮ್ಮೂರಾಗ ಏನೋ ಗಣಿಗಾರಿಕೆ ನಡ್ದ
ಹ ಗಣಿಕರಿಗೆ ಶಿರವಾಾಳ ಗ್ರಾಮದಲ್ಲಿ ಸ್ವಲ್ಪ ಪ್ರಸಿದ್ಧಿಯ ಆದಣ ಅದಕ್ಕೆ
ಹಾ ಹಾಗೆ ಗಣಿಗಾರಿಕೆ ನಡೆಯೋದ್ರಿಂದ ಬಹಳಷ್ಟು ಜನ ಹುಡುಗರು ಹಗಲು ರಾತ್ರಿ ದುಡ ದುಡಿಯಾಕತಾರ
ಹ ಹ ನಾವು ಸಣ್ಣ ಪಟ್ಟ ಹುಡುಗರೆಲ್ಲ ಎಲ್ಲಾ ಕೆಲ್ಸಡತ್ತ ಅಂದ್ರ
ಮಾಡ್ಕೊಂಡು ಓಟ ರೊಕ್ಕದ ಜಮಾ ಮಾಡ್ಕೊಂಡು ಅವತ್ತಿನ ದಿನ ಅದೇನ ಏನೋ ಚಟ ಮಾಡ ಮಾಡಬೇಕಂತ ಅವತ್ತು
ರೆ ಸಂಜಿಕೆ ಅದೇನೋ ದುಡ್ಡು ಬರುತ್ತೆ ಅದೇ ಕುಡಿಯೋದು ತಿನೋಧು ಮಾಡೋದು
ಯಾಕಂದ್ರ ಇಲ್ಲಿಂದ ದೇವ್ರು ಶಾಪುರು ಹೋಗ್ತಾನಲ್ಲ ಅ ಮೊದಲೇ ತೊಗೊಂಡ್ ಇಟ್ಕೋದು ಸಿಗರೆೇಟ್ ಆಗ್ಲಿ ಅದಾಗ್ಲಿ ಏನೇನ ಹಾ ತೊಗೊಂಡ್ ಇಟ್ಕೊಂಡು ಶಿರಳಿಂದ ಶಾಪ್ರ ಹೋಗೋತಕ ಅದ ಏನೇನ್ ಎಷ್ಟ ಇರ್ತ ಅಷ್ಟ ಗಾಲಿ ಮುಡ್ಕದ
ಅಬಾಬಾಬ ಇಷ್ಟು ಈ ಮಟ್ಟಿಗೆ ಒಂದು ಯುವಜನತೆ ಅತ್ಕೊಂಡ್ಬಿಟ್ಟಿದೆ ಅಂದ್ರೆ ನ ಬಹಳ ಒಂದು ದುಃಖಕರಸಂಂಗಚ್ಚ ಅಳಗೆ
ನಾವ್ ನೋಡ್ತಾ ಇದ್ದವಿ ಕೆಲವು ಹುಡುಗರು ಬಾಳಷ್ಟು ಜನ ದುಡ ದುಡಿಯಕತ್ತಾರ
ಓ ಹೌದಣ್ಣ ಅದು ಒಂದು್ ಯುವಕರ ಕೈಯಲ್ಲಿ ಆಟೋಮೆಟಿ ದುಡ್ಡು ಹಡಕ್ಕಐತ ಅಂದ್ರ ನ ಅದು ಏ ಮಾಡಕಕ್ ಆಲ್ಲ ನ ಅದು ದಿ್ ಜಗಳು ಹಾಳಾಗತಾವಣ
ಯಾಕಂದ್ರೆ ಆತರ ಮನೆ ಮನೆಗೂ ಕೊಡಬೇಕು ದದುಡದ ದಿನ
ಹೌದಣ್ಣ ಒಂದು ಐದ್ನೂರ್ ದುಡಿದ್ರೆ ನಾಲ್ಕ್ ನೂರ್ ಮನೇಲಿ ಕೊಡ್ಬೇಕು ನೂರ್ ಏನು ಖರ್ಚುಿ ಹಬಬೇಕಣ
ಏನ್ ಅವತ್ ನೋಡ್ಬೇಕು ನಮ್ಮೂರು ಇಷ್ಟ ಇಷ್ಟು ಹುಡುಗರು ಧೂಮಪಾನ ಮದ್ಯಪಾನ ಮಾಡ್ತೋ ಅವ ಗೊ
ಏನ್ ಮಾಡ್ತೀರಿ ಮ ತಂದೆ ತಾಯಿಲ್ಲ
ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳಂತರ ಬಟ್ ಇವತ್ತಿನ ಮಕ್ಕಳು ಹಾಳಾಗ್ತಿದರೆ ಹೇಗೆ ಮುಂದೆ ದೇಶದ ಭವಿಷ್ಯ
ಹೌದು ಯಾಕಂದ್ರೆ ಈಗ ತಂದೆ ತಾಯಿಗಳು ಓದಿರಲ್ಲ ಶಾಲೆ
ಹೌದಣ್ಣ ಅವ್ರಿಗೆ ಅಷ್ಟೊಂದು ನಮ್ಮ್ ಮಕ್ಳು ಏನು ಮಾಡ್ತಿದ್ದಾರೆ ಅಂತ ಅಷ್ಟೊಂದು ನೋಡೋಣ ಮ ಒಂದು ಮಗುವಿನ ಒಂದು ಗುಣಗಳು ಒಂದು ನಡವಳಿಕೆ ಮೂಲ ಕಾರಣ ಅನ್ತಯ್ಯಣ್ಣ ಅವರು ಅವ್ರು ಹೇಗೆ
ಹಾ
ಮಾರ್ಗದರ್ಶಕ ಕೊಡ್ತಾರ ಆ ರೀತಿ ಬೆಳತವಣ ಮಕ್ಕಳು
ಏನ್ ಮಾಡ್ತೆ ಪಾಪ ತಂದೆ ತಾಯಿನ ಅವ್ರ ಬಡತನ ಫ್ಯಾಮಿಲಿಯಿಂದ ಬಂದಿರೋದ ಮೊದಲಿಂದ
ಹೌದಣ್ಣ ಅವ್ರು ಕೂಡ ಏನಂದ್ರ ನಮ್ಮ ಮಗ ಅದ ಅಷ್ಟು ಬಿಟ್ರೆ ಸಾಕು ಎಷ್ಟು ಇಷ್ಟಪಟ್ಟು ಸಾಕತ ಒಂದು ದೃಷ್ಟಿಯಿಂದ ಇರ್ತಾರಾ ಅಲಾ ಅವರು
ಹಾ ಯಾಕಂದ್ರ ಆ ಪಾಪ ಅವಗೂನು ಮುಗ್ದ ಮನ್ಷ್ಯನವ್ರರು ಏನ್ ಮಾಡ ಏನಾದ್ರೂ ನನಿಸಸ್ಕೋತಾರ ಏ ಒಟ್ಟ ಮಕ್ಳು ಈ ತರ ಮಾಡ್ತಾರ ಅಂತ ಅವ್ರನು ಗೊತ್ತಿರಲ್ಲ
ಗೊತಿರ್ಲಿಲ್ ಮುತ್ಯಾ ಅವರು ಗ ಗೌಪ್ಯವಾಗಿ ಎಲ್ಲಾ ಮಾಡ್ತಿದ್ದಿರ್ತಾರೆ.
ಏನ್ ಮಾಡ್ತ ಅವ್ರಗ ಏ ಗೊತ್ತೈಐತ ಅಂದ್ರೆಹೆಂಗ ಆತಿರ್ಬೋದು ಹೇಳ.
ಏನಾಗ್ತಾನ ಒಂದು ಊರಲ್ಲಿ ಒಂದು ಒಂದು ನ ನಗರದಲ್ಲಿ ಒಂದು ಹುಡುಗ ಒಂದು ಚಟ ಮಾಡಕೈತಿ ಅಂದ್ರಣ ಅದರ ಜೊತೆಯಲ್ಲಿರೋ, ಸುಮಾರ ಎಲ್ಲಾ ಹುಡುಗರು ಕಾಲಾಂತರದಲ್ಲಿ ಒಂದು ಒಂದು ಒಂದು ಒಂದು ಅದಕ್ಕೆ ಹೋಗ್ಬಿಡ್ತಾವ್ ಅಣ್ಣ.
ಏನ್ ಮಾಡ್ತಿ ಅದಕ್ಕೆ ಸ್ವಲ್ಪ ಕೆಲ ಹುಡುಗರಿಗೆ ಅಲ್ಲಿ ಆಸ್ಬೇಕ ಬೇಕ್ ಅಂತ ಮಾಡಿನೀ. ನಾಷ್ಟ
ಹೌದಣ್ಣ ದೂರ ದೂರ. ದೂರದಲ್ಲಿ ಹಾಸ್ಟೆಲ್ ಗಳಿಗೆ ಯಾವ ವಸತಿ ನೀಲಯಗಳಿಗೆ
ಹಾ ಹಾಸ್ಟಲ್ದಾಗ ಆ ತರ ಮಾಡಲ್ಲ ಯಾವ್ದೇ ವಿದಾರ್ಥಿ,
ಹೌದಾಣ ಹಾಸ್ಟೆಲ್ ಅಲ್ಲಿ ವಾರ್ಡ್ನ್ರು ಇರ್ತಾರೆ ಚೆನ್ನಾಗಿ ನೋಡ್ಕೋತಾರೆ ಮಕ್ಕಳನ್ನ. ಹೊರಗಡೆ ಬಿಡಲ್ಲ ಒಳ್ಳೆ ಚಟಗಳಿಗೆ ನೋಡ್ಕೋತಾರಲ್ಲ
ಏನ್ ಮಾಡ್ತೀರಿ ಮತ್ ನ್ನ್ನು ಹೇಳಳ್ಷ್ಟ ಕೇಳ್ತಿವಿವ್ನ ಕೇಳ್ಕಂದ್ರ ಏನ್ ಮಾಡ್ತಿ.
ಹೌದ್ಅದ್ ಣ್ಣ ಏನ ಟೀನೇಜ್ ಒಂದು ಬಿಸಿ ರಕ್ತದ ವಯಸ್ಸ ಒಂದ ಇರ್ತೋಲ್ ಅದು ದಾಟಿತ್ತ ಅಂದ್ರ ಹೆಂಗ ನಡೀತ್ ಅಣ್ಣ ಅದ್ ವಯಸ್ಸ ಅಲ್ಲೇ ಹುಡುಗುರು ಆಳ್ಳ ಅಗೋಧು.
ಯಾಕ ಈ ವಯಸ್ಸ್ದಾಗೆ ಚಂದ ಇದಿವಿ ಅಂದ್ರ ಮುಂ ಚೆಂದ ಇರುತ್ತೆ ಜೀವನ ಈ ಇವಾಗೆ ಕೆಟ್ರೆ ಏನ್ ಮಾಡಾಕ್ ಆಗಲ್ಲ.
ರೂಪಿಸಿಕೊಳ್ಳುವಂತ ಒಂದು ಸಮಯದದಲ್ಲಿೇನೇ ನಾ ಹಾಳಾಗುತ್ತಿದ್ದರೆ ಮುಂದ ಸಮ ಜೀವನ ಪೂರ್ತಿ,
ಏನ್ ಮಾಡ್ತಾರೀ ಪಾಪಾ ಅವು ಕೇಳಳ್ಬೇಕಲ್ಲಲ್ಲ ನಾವೆಲ್ಲ ಹೇಳ್ತೀವಿ.
ಹೇಳದ ಕೇಳಳ್ಬೇಕಲ್ಲಣ ಅದು ಕೇಳುವಂತ, ಅವ್ರಗ್ ಕೇಳುವಂತಹ ಒಂದು ತಾಳ್ಮೆ ಇಲ್ ಅಣ್ಣ ಈ ವಯಸ್ಸಲ್ಲಿ.
ಹೌದೌದು.
ಹಾಗಾಗಿ ಅವ್ರಿಗೆ ಮನಸ್ಸಿಗೆ ಬಂದಿದ್ದೆ ಅವ್ರಿಗೆ ಸರಿ ಅಂದಿದ್ದೆ ಸರಿ ಅವ್ರು ತಪ್ಪ ಅಂದಿದ್ದ ತಪ್ಪ ಅನ್ನೋ ಒಂದು ರೀತಿಯಿಂದ ಇರ್ತಾರ ಅಣ್ಣ ಅವ್ರು
ಏನ್ ಮಾಡ್ತ್ರಿ ನಾವ್ನು ಹೇಳಷ್ಟ್ ಹೇತಿವಿ ಹುಡುಗ್ರಗಿ ಪಾಪ ನೀವ ನನ್ ಮಯಾಗ ನಮ್ ತಂದೆ ತಾಯಿನಾಗ ಹೇಳ ನೀವೇನ್
ಹಾ ಆದೇಣ್ಣ ಅಷ್ಟೇ ಸಮದಲ್ಲಿ ಏಳು ವರ್ಷ ಹೇಳಬೇಕಣ ಅತಿಯಾದ್ರೆ ಅಮೃತ,
ಹಾ ವಿಷ ಆಗ್ತದಂತ.
ಅದೆ ಎಷ್ಟು ಕರ್ತವ್ಯ ಒಬ್ರು ಒ ಒಳ್ಳೆ ನಾಗರಿಕ ಕ್ನಾಗಿ ಒಂದು ವಯಸ್ಸಲ್ಲಿ ದೊಡ್ಡ ತನ ಏನ್ ಹೇಳದಿರ್ತೋ ಅದು ಕರ್ತವ್ಯ ಮಾಡ್ಬೇಕ ನೀನ್ ಅಷ್ಟೇ.
ಇವಾಗ ಹೇಳಿದ್ರ ಅಂದ್ರ ನಮ್ಮ ಮನೆಯಾಗ ಹೇಳಲ್ಪಾ ನೀ ಏನ್ ಕೇಳ್ತಿ ಅಂತಂದ್ರ ಆಯ್ತ್ ಇದ್ರೂ ಸತ್ತಗೆ.
ತಿದ್ದುವಂತ ಪ್ರಯತ್ನ ಮಾಡಕ್ಕ ಬರ್ಲಾ ತಿದ್ದ್ಲೇಬೇಕಂತ ಸಾಹಸ ಮಾಡ್ಬಾರ್ದು ಅರ ಸಾಹಸ.
ಹಾ, ಹಾ
ಹಂಗೆ ಅಣ್ಣ ನಮ್ಮ ಸ್ವಂತ ತಮ್ಮ, ಅಣ್ಣ, ಅದೇ ತಿದ್ದಬಹುದು. ಸ್ವಂತ ಮನೇಲಿ ಆದ್ರೆ ತಿದ್ದಬಹುದು
ಅದು ಆಜು ಬಾಜು ಮನೆಯ ಹುಡುಗೂರಲ್ಲಿ ಹೇಳ ಹೇಳ್ಬಹುದು ಅಷ್ಟೇ ಕೇಳಕ್ಕ ಆಗಲ್ಲ.
ಅಯ್ ಆಗಲ್ರಿ ಪಾಪ ಏನ್ ಮಾಡ್ತಿ ನಾವು ಹೇಳಷ್ಟು ಹೇಳತಿವಿ ಇಲ್ಕದ್ರ ಬಿಟ್ಟ ಬಿಡೋದ ಅಕಡೀ
ಹೌದು ಅಣ್ಣ ಅಂದ್ರ ಮನೇಲ್ಲೇ ಕೇಳಲ್ಲ ನೀ ಎನ್ ಕೇಳತಿತ್ತಪ್ಪ ಅಂದಾಗ ಅದೊಂದು ಮಾತು ಬರದಂತ ಸಂಗತಿ ಅದು.
ಹಾಹಾ ಏನ್ ಮಾಡ್ತ.
ಏನ ಇಲ್ಲ ಅಣ್ಣ ಈಗ ಸ್ವಲ್ಪ ಹೊಲಕ್ಡೆ ಹೋಗಿದ್ದೆ ಹೀಗೆ. ಅದು ಒಂದ್ ಸ್ವಲ್ಪ ಬಾವಿ, ಮೊನ್ನೆ ಮಳೆ ಬರಲ್ಲ ಒಂದ್ ಸ್ವಲ್ಪ ಹಳೆ ಬಾವಿನೇ ಸ್ವಲ್ಪ ಮಾಡಿ ನಾ ಸ್ವಲ್ಪ ರಾಡಿ ತೆಕ್ಷಸಿನಿ.
ಹೌದಾ ಭಾವಿತೋಡ್ಶ
ಸ್ಲ್ಪಸಲ ಹಾ ಪಾಯಿ ತೋರಿಸರೋಣ ಸ್ಲ್ಪ ಸ ಒಂದು ಸ್ವಲ್ಪ ಪರಮಾಣದಲ್ಲಿ ಮಳೆಯಲ್ಲಣ ಸ್ವಲ್ಪ ಬಂದೆ ನೀರಷ್ಟೇ
ಮತ್ತೆ ಕೆಲವು ವಿಡಿಯೋಗಳ ನೋಡಿದ್ರ ಪೈಪ್ಲೆ ನೀರ್ ಬಿಡಕತ್ತಾರ
ಹೌದಣ್ಣ ಟ್ಯಾಕ್ಟರ್ ಕಂಡ ತಂದು ನೀರ್ ಬಿಡ್ತದಣ್ಣ ರೈತರು ಎಷ್ಟು
ಈವಾಗ್ ಬಾಳ ಏ ಅಂದ್ರನ್ ಏನ್ ಮಾಡ್ತೆ.
ಆದ್ರ ರೈತ ಏನ್ ಬದುಕ್ಬೇಕಣ ಚೇ ಚ ಚೇಚಿ
ಏನ್ ಮಾಡ್ತರಿ ನಾವ್ನ ರೈತರು ಎಲ್ಲಾ ಏನ್ ಮಾಡಿದಾರನ ದೇವ್ರಿಗೆ ಅರರ್ಸ್ತೀವಿ
ಹೌದ ಅಣ್ಣ ರೈತ ತನ್ನ ಹೊಟ್ಟೆ ತುಂಬಸುದಲ್ಲ ತನ್ನವರ ಒ ಹೊಟ್ಟೆ ತುಂಬಸುವಂತ ಕೆಲಸ ಮಾಡುವುದೇ ಮುಖ್ಯವಾಗಿ ರೈತನ ಕೆಲಸನ
ಆದ ಆಯ್ತ ಅಮಾಸಿ ದಿನ ಕಾಯಿ ಹೊಡೆದ್ ಆಯ್ತ ಅತ್ತಿ ಪೂಜೆಕಾಯ್ತು.
ಹು ಅಣ್ಣ ಪ್ರಾಣಿಗಳ ಜೊತೆ ಪ್ರಾಣಿಯಾಗಿ ದುಡಿಯುವವನೇ ರೈತಣ
ಆಯ್ತ ಎಲ್ಲ ದೇವ್ರಿಗೆ ಹರಿಸತರ ದೇವ್ರ ಈ ತರ ಕಷ್ಟ ಕೊಟ್ಟನ್ ಅಂದ್ರೆ ಏನ್ ಮಾಡ್ತೀರಾ
ಬಟ್ ಏನ್ ಮಾಡ್ತಾನ ದೇವ್ರಂದ ದೇವ್ರನ್ ದೇವ್ರು ಅಂತಾರೆ. ನೈಸರ್ಗಿಕವಾಗಿ ಮಳೆ ಬರ್ಲಂದ್ರ ದೇವರು ಏರ್ ಕಾಣ ದೇವರು ಏನ್ ಮಾಡ್ತಾನ ಸುಮ್ಮ್ನೆ ನಮ್ಮ ಹಾ ಶ್ರೀಮಂತ್ರಿ ದೇವ್ರಲ್ವಾ ಅಣ್ಣ ಅವ್ರರಿಗೆಲ್ಲಾ ರೀತ ಚೆನ್ನಾಗಿರುತ್ತೆ ಅವ ರೈತರಿಗೆ ಈ ತರ ಕಷ್ಟ ಯಾಕೆ
ಏನ್ ಮಾಡ್ತಪ್ಪಾ ಹೈರಾಣ್ ಜೀವನ ನಮ್ದ ಅಂತಾರ ಇವಾಗ
ಎಲ್ಲ ಚಮ ಮಾಡ್ತ ರೈತ ಅದಿಕೇ ಅಂತಳ ಸ್ವಲ್ಪ ಬಾವಿ ತಗಸಿನಿ
ಹಾ ಹ
ಅದ ನಿಮ್ ಕಡೆ ಮೋಡ ಒಂದ ಇಂಜಿನ್ ಸಿಗ್ತ ನೋಡ್ಬೇಕಣ್ಣ ಸೆಕಂಡ್ ಹ್ಯಾಂಡ್
ಹೌದಾ
ಒಂದು ಮೂವತ್ತು ಇಪ್ಪತ್ತೈದು ಮೂವತ್ತು ಸಾವಿರದ ಒಳಗಡೆ ಇರ್ಬೇಕಣ ಅದು ಬಜೆಟ್
ಹೌದಾ ಅಲ್ಲಿ ಎಲ್ಲ ಎಲ್ಲ ಸಿಂದಗಿ ಏನ ಒಣಸಿಗೆ ಬಲ್ ಸಿಗಲ್ಲಲ್ಲಿ
ಸೆಕೆಂಡ್ ಹ್ಯಾಂಡ್ ಅಣ್ಣ ಅದೆಲ್ಲ ಸಿಗ್ತವ ಬಿಡು ಆದ್ರ ಗ್ಯಾರಂಟ ಬೇಕಲ್ಲ ನಮ್ ನಿಮ ಹಂತಲ್ ಆದ್ರೆ ಸ್ವಲ್ಪ ನಂಬಿಕೆಯಿಂದ ಚೆನ್ನಾಗಿರುವಂತ ಮಷಿನ್ ಕೊಡಸ್ತೀರಾ ಅಲ್ಲಿ ಚೆನ್ನಾಗಿದೆ. ಹೇಳ್ತರ ಬಟ್ ನಂಬಿಕೆ ನಂಬಿಕೆಯ ಜೀವನೇ ನಂಬಿಕೆಯ ಜೀವನ ಅಲ್ಲೋಣ್ಣ
ಹಾ ನಂಬಿಕೆ ಇತ್ತಂದ್ರ ಏನಾದ್ರ್ರ ಮಾಡ್ಬೋದು ಹಾ ಅಲ್ಲಿ ತಕ್ಕ ಹೋಗಿ ಗ್ಯಾರಂಟಿ ಕೊಡ್ತೀವ ಹಂಗ ಅಂತ ಅಂತಾರ
ಅವ್ರರೆಲ್ಲ ನೂರ ಎಂಟು ಹೇಳತರ ಅಣ್ಣ ನಾವು ಕೇಳಿ ತರ್ಬೋದು ಅಷ್ಟೇ.
ಹಾ
ಮ ತಂದ ಮೇಲೆ ನಿಂತರಕ್ಕೆ ಮತ್ತೆ ವಾಪಸ್ಗೆ ಹಾಕಲ್ಲ ನಿಮ್ಮಂತರಂದ್ರೆ ಖಾತ್ರಿ ಮೇಲೆ ಒಂದು ನಂಬಿಕೆ ಮೇಲೆ ಚೆನ್ನಾಗಿರೋ ಒಂದ್ ಸಾವಿರ ಕಡಿಮೆ ಬಲಕಣ್ಣ ಚೆನ್ನಾಗ ಮಷಿನ್ ಸಿಗಬೇಕಣ ಅದಕ್ಕೆ ಯ ಯಾಕಂದ ಅಣ್ಣ ಅದು ನಮ್ದ ಇ ಕರೆಂಟ್ ಸಪ್ಲೈ ಟೈಮಿಂಗ್ ಕರೆಕ್ಟ್ ಇಲ್ಲ ಅಣ್ಣ ಅದು
ಯಾವ್ದ್ ನಿಮ್ ಕರೆಂಟ ಇಂದ ಬೇಕಾ ಡೀಸೆಲ್ದ ಬೇಕಾ ಮಷೀನ್
ಕರೆಂಟ್ ಇಂದು ದೂರ ಇದೆ ಅಣ್ಣ ಲೈನ್ ತಗಂಬರಕೆ ಸುಮಾರು ಏನಾದ ಎರಡು ಪಟ್ಟು ಅಮೌಂಟ್ ದುಡ್ಡು ಖರ್ಚಾಗತ್ತ ಅಣ್ಣ ಅದನ್ ಮಾಡಬಕ್
ರಿ ಯಾಕಂದ್ರ ಮತ್ ಮತ್ ಕರೆಂಟ್ ಬಿಲ್ನ್ ಬರ್ತ್ರಿ ಅದ್ಗೆ
ಹ್ಮ ಅದಕ್ಕೆ ಇದಾವ ಸುಮ್ನೆ ಡಿಸಲ್ ಹಾಕೋ ಬೇಕಾದಾಗ ಎಬಸಬೋದಣ ರಾಜ ನೀರ್ಬೇಕ ರಾತ್ರಿ ಅದಕ್ಕ ಅಣ್ಣ ಪಯಪ ತೋಗಂದು ಮನೆಯಸ ಅಣ್ಣ ಪಯಪ ಇಲ್ಲಡಾ ಪೈಪ್ ಮನೆ ಒಂದು ಹನ್ನೆಡ ಸಾವಿರ ರೂಪಾಯಿ ಕೊಟ್ಟು ಲೋಕಲ್ ಊರ ತಗೊಂಡೋ ಅಣ್ಣ ಅಲ್ಲಿ
ಹಾ ಹಾ.
ಎಲ್ಲ ಪಿಂಕ್ ಕಲರ್ ಒಟ್ಟು ತಗೊಂಡಣ್ಣ ಈಗ ಅದ ಒಂದು ಇಂಜಿನ್
ಹೌದಾ ಇಂಜೆನ್ ಕೇಳತನ್ ತಗೋರಿ ಇಲ್ಲಿ ಯಾವ ಊರಲ್ಲಿ ಇತ್ತಂದ್ರ.
ಅದ್ಯ ಅಣ್ಣ ಮೊನ್ನೆ ಒಂದ್ ಸ್ವಲ್ಪ ಒಂದಿಸ್ ನಿಂಬೆ ಗಿಡ, ಮಾವಿನ ಗಿಡ ಹಾಕ್ಬಿಟ್ಟಿನ್ಣ ಒಂದ ಎಕರೆ ಫುಲ್ಲು.
ಹಾ ಹಾ ಹೇಳಿದಲ್ಲ.
ಹಾ ಅವುಕೆ ನೀರಿಲ್ಲಣ್ಣ ಮಳೆ ಬರ್ತ್ ಇಲ್ಲ ಏನ್ ಮಾಡ್ಬೇಕು ಲಾಸ್ ಆಗುತ್ತೆ.
ಯಾಕಂದ್ರ ಈಗನ್ ಕಲ್ದಾಗ ಬೆಳೆ, ಮರಗಳು
ಹ್ಮು ಈಗಣ್ಣ್ ಖರ್ಚು ಮಾಡಿನಿ ನೀವೇ ಒಂದು ಚೂರು ಖರ್ಚ್ ಮಾಡ್ರ ಅವು ಕೂಡ ಜೀವಂತ ಉಳಿತಾವ್ ಗಿಡಗಳು.
ಹೌದ್ ಹೌದ್ ಯಾಕಂದ್ರ ಅವು ಮಾವಿನ ಹಣ್ಣ್ ಬೆಳಸಿವ ಅಂದ್ರ ಅವು ನಮ್ಗೆ ಅಣ್ಣೆ ಕೊಡ್ತಾವ ಅಲ್ಲಪಾ.
ಹಾ ನಾವ್ ತಿಳ್ಕೋಬೇಕ್ ಅಷ್ಟೇ.
ಒಳ್ಳೆ ಇದ್ರೆ ನೋಡೋಣ ಚೆನ್ನಾಗಿರು.
ಕೇಳಿ ಹೇಳ್ತನ್ ತಗೋರಿ ನಿಮ್ಗ.
ಒಳ್ಳೇದ ಚೆನ್ನಾಗಿರೋದ್ ಕೊಡ್ ಅಣ್ಣಾ ಸ್ವಲ್ಪ.
ಆಯ್ತ ತೋರಿ ಕೇಳಿ ಫೋನ್ ಹಚ್ತನ್
ಹಾ ಆಯ್ತಹೇಳ್ತನ್ ತಗೋರಿ ಸರ್ ಇಲ್ಡ್ರಿ.
ಹಾ ಅಣ್ಣಾ ಓಕೆ ಅಣ್ಣಾ.